ಹಲೋ
ಶರಣು ನಮಸ್ತೆ
ನಮಸ್ಕಾರ್ರೀ ಅತೀಶ್ ಅವ್ರೆ ಆರಾಮಿದಿರಿ
ಹಾ ನಾವ್ ಆರಾಮ್ ನೋಡಪ್ಪಾ ನೀವ್ ಹೇಗಿದ್ದೀರಿ
ಹ ನಾವು ಆರಾಮ ಇದೀವಿರಿ ಊಟ ಆಯತ್ರಿ
ಹ್ಮ್ ಊಟ ಇಲ್ಲ ನಾಷ್ಟ ಆಯ್ತು ನಿಮ್ದ ಆಯ್ತಾ ನಾಷ್ಟ
ಹ್ಮ್ ನಮ್ದು ನಾಷ್ಟ್ ಆಯ್ತತ್ರಿ ಏನ್ ಮಾಡಿದರಿ ನಮ್ಮ್ ಹಸುವಾಗೆದ
ನಮ್ಮ್ ಹಾಸ್ಟೆಲ್ ಅಲ್ಲಿ ಏನ್ ಮಾಡಿದ್ರು ನೋಡಿಲ್ಲ ನಾವು ಹೊರಗೋಗಿ ಊಟ ಮಾಡಿವಿ ನಿನ್ನೆ ನಿಮ್ಮ ಕಾಲೇಜಲ್ಲಿ ಒಂದ
ಹಾ ರೀ
ನಿಮ್ಮ ಕಾಲೇಜಲ್ಲಿ ಒಂದು್ ಫಂಕ್ಷನ್ ಇತ್ತಂತೆ ನಿನ್ನೆ ಹಾ ಹೆಲೋ
ಹಾ ಹೌದ್ರಿ ನಮ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಇತ್ ರರಿ ಹೌದು
ಹಾ ಆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ನೀವು ಯಾವ್ದ
ಈ ಕಾರ್ಯಕ್ರಮ ಕಾರ್ಯಕ್ರಮ ಅಂತೂ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೆಳ ಕೂಡ ಸಮಾರಂಭ ಹಾಗು ಮತ್ತು ಆವರಣ ದಿನಾಚರಣೆ ಇತಾರೆ
ಆವರಣ ದಿನಾಚಾರರಣೆ ಅದು ಅನ್ಸ್ಲಿಲ್ಲ ನಾವು ಅಲ್ಲೇ ಹಾಜರಾಗಿದ್ವಿ ಅದು ಆವರಣ ದಿನಾಚರಣೆ ಬಗ್ಗೆ ಯಾರೊಬ್ಬರು ಮಾತ್ರ ಮಾತಾಡ್ಲಿಲ್ಲ ಎಲ್ಲರೂ
ಹ ಯಾರೊಬ್ರು ಮಾತಾಡ್ರಿ ನಿಜ ಬರೀ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೆಳ್ಕೋಡು ಮಾತ್ರ ಮಾಡಿದ್ರೆ ಆವರಣ ದಿನಾಚರಣೆಯನ್ನು ಯಾರು ಆಚರಿಸಲಿಲ್ಲ
ಅದು ಈಗ್ನು ನಮಗ್ ಗೊತ್ತಿಲ್ರಿ ಆವರಣ ದಿನ ವಿಚಾರಣೆ ಅಂದ್ರೆ ಏನಂತ ನಾಳೆ ಹತ್ ಇಪ್ಪತ್ ಮಾರ್ಕ್ಸ್ ಕ್ವಶನ್ ಬಂದ್ ಬಿಟ್ರೆ ನಾವ್ ಏನಂದಂತ ಬರಿ ಬೇಕ್ರಿ ಅದುನ ತೊಳಗ
ಹೌದ್ರಿ ನೀವ್ ಹೇಳೋದ್ನು ಕರೆಕ್ಟ್ ಐತ್ರಿ ಆದ್ರ ಅವನೇ ದಿನಾಚರಣೆ ಬಗ್ಗೆ ಒಬ್ಬ್ರಾದ್ರರು ಹೇಳ್ಬೇಕಿತ್ರಿ ಅದೇ ಆವರಣ ದಿನಾಚರಣೆ ಅಂದ್ರೆ ಆವರಣದಲ್ಲಿ ಆಚರಿಸ್ಬೇಕ್ರೀ ನಾವು ಆವರಣದಲ್ಲಿ ನೃತ್ಯ ಮಾಡೋದಾಗಿರೆ ಸಂಗೀತ ಮಾಡೋದಾಯ್ತು ಭಾಷಣ ಮಾಡೋದಾಯ್ತು ನಾವ್ ಎಲ್ಲಾ ಆವರಣದಲ್ಲಿ ಮಾಡ್ಬೇಕ್ರೀ ಇವು ಎಲ್ಲಾ ಒಳಗಡೆ ಒಂದು ಓ ಕೊಠಡಿಯನ್ನ ಏರ್ಪಡಿಸಿ ಅದರಲ್ಲಿ ಮಾಡುದ್ರ ಮಾಡ್ಬಾರ್ದ್ರಿ
ಅದು ಹೆಸರಿಗಷ್ಟೇ ಆವರಣ ದಿನ ಅದನ್ನು ಅ ಭಾಷಣ ಮಾಡುವ ಪ್ರಾರಂಭದಲ್ಲಿ ಅದನ್ನು ಮೆನ್ಷನ್ ಕೂಡ ಮಾಡ್ಲಿಲ್ಲ ಇವತ್ತು ಆವರಣ ದಿನ ಅಂತ ಡೈರೆಕ್ಟ್ ಮ್ಯಾಟ್ರಿಗೆ ಮ್ಯಾಟ್ರಿಗೆ ಹೋಗ್ತಿದ್ರು ಅವರು ನಸೀಬ ನೇ ವರ್ಷದ ವಿದ್ಯಾರ್ಥಿಗಳ ಬಗ್ಗೆ ಅವರ ನೆನಪುಗಳು ಮತ್ತು ಅವರ ನಾಲ್ಕು ವರ್ಷ ವರ್ಷದಲ್ಲಿ ಆದಂತಹ ಘಟನೆಗಳನ್ನು ಅದಷ್ಟು ಹೇಳಾಕತಿದ್ರು ಬಟ್ ಅವತ್ತಿನ ಬಗ್ಗೆ ಯಾರು ಸ
ಯಾರು ಕೂಡ ಕೆಲಸಕ್ಕ ಸೇರಿಲ್ಲ ಆದ್ರೆ ಅವ್ರನ ಇದು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಬೆಳ್ಕೊಡ ಮಾತ್ರ ತುಂಬಾಚ್ಚುಟ್ಟಾಗಿ ನಡೆಸಿಕೊಟ್ಟ್ರ ಅವರು ಎಲ್ಲಾ ಭಾಗವಹಿಸಿ ಅವರ ಸವಿನ ನೆನಪುಗಳು ಆಯ್ತು ಅವರ ಸವಿ ನೆನಪುಗಳು ಎಲ್ಲಾ ತೋರ್ಸ ಕೊಟ್ರು ಮತ್ತೆ ಮತ್ತೆ ಅವ್ರು ಹೇಗೆ ಹೇಗೆ ಎಲ್ಲ ಮಾಡಿದರೆ ಅವ್ರು ಯಾವ ರೀತಿ ಎ ನಾಲ್ಕು ವರ್ಷಗಳ ಕಾಲ ತಮ್ಮ ಪದವಿಯನ್ನು ಪೂರ್ತಿಗೊಳಿಸಿದ್ದಾರೆ ಎಂಬುದು ಒಂದು ವಿಡಿಯೋ ಮುಖಾಂತರ ತೋರ್ಸಿದ್ರಿ ಭಾವಚಿತ್ರ ಆಯ್ತು ಅವರು ಎಲ್ಲಾ ಸಹ ನೆನಪುಗಳು ತೋರ್ಸಿದ್ರ ನಮ್ಗೆ
ಹಾ ಅದು ನಮಗೂ ಸ್ವಲ್ಪ ಎಮೋಷ್ನಲ್ ಆಗಿ ಮಾಡ್ಬಿಡ್ತು ಅದು ಆ ವೀಡಿಯೋಸ್ಗಳು ಮತ್ತು ಫೋಟೋ ನೋಡಿ ನಾವು ಅದೇ ತರ ಮಾಡ್ಬೇಕಂದು ನಮಗೂ ಹಾಗೆ ಅನ್ಸ್ಬಿಡ್ತು ಆದ್ರೆ ನ್ವೇ ಈಗ ಹೋಗ್ಲೇಬೇಕುಾ ವರ್ಷ ಆದ್ಮೇಲೆ ಯಾಕಂದ್ರೆ ನಾವವು ಇರ್ತೀವಿ ಅಂದ್ರೂನು ಅವರು ಇಟ್ಕೊೊಳ್ಳಲ್ಲ
ಹಾ ನಿಜಾರಿೀ ಏನ್ ಮಾಡ್ತವ್ರಿ ಅದೇ ಇನ್ ಅಚ್ಚುಕಟ್ಟಾಗಿ ನಡ
ತಮ್ಮ ಮುಂದಿನ ವಿದ್ಯಾಭ್ಯಾಸಗೋಸ್ಕರ ಮತ್ತು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಅವರು ಇಲ್ಲಿಂದ ಹೋಗಲೇಬೇಕು
ಹಾ ಹೌದ್ರಿ ಹೋಗ್ಲೇಬೇಕು ಏನ್ ಮಾಡಕ್ ಬರಲ್ರರಿ ಅವ್ರು ಮುಂದಿನ ಏನಾದ್ರು ಒಂದು ಜಾಬ್ ಅಥವಾ ತಮ್ ಕಾಲ್ ಮೇಲ್ ತಾವ್ ನಿಲ್ಕೊಳ್ಬೇಕಂದ್ರೆ ಇಲ್ಲಿದ್ದ ಹೋಗ್ಲೇಬೇಕ್ರಿ
ಬಟ್ ಯಾರು ತಮ್ಮ ಆನಂದ ಬಾಷ್ಪವನ್ನು ಸುರಿಸುವುದನ್ನು ನಾವು ನೋಡ್ಲಿಲ್ಲ ಎಲ್ರೂ ಕಿಸಿ ಕಿಸಿ ಕಿಸಿನಾಗಾಕತ್ತಿದ್ರು
ಹಾ ಹೌದ್ರಿ ನಾವುನುೂ ನೋಡ್ಲ ಇಲ್ಲ ಆದ್ ನಮ್ಗ ಆನಂದ ಭಾಷ್ವ ಬಂದವ್ರಿ
ಹಾ ನಮಗೆ ಯಾವ್ದದು ವಿಡಿಯೋಸ್ ವಿಡಿಯೋಸ್ ನೋಡಿ ಎಲ್ಲಾ ನಾವೇ
ಅವ ಅವ್ರ ಭಾವಚಿತ್ರಗಳು ಅವರ ಸವಿ ನೆನಪುಗಳು ಅವರ ನಡವಳಿಕೆ ಅವರ ಚಿತ್ರಗಳು ಎಲ್ಲಾ ನೋಡಿ ನಮ್ಗೆ ಆನಂದ ಭಾಷೆಗಳು ಸುರಿಯುತ್ತಿದೆ ಆದ್ರ ಅವರ ಕಣ್ಣಲ್ಲಿ ಒಂದಂದ ನೀರು ಕೂಡ ಬಂದ
ಬಂದಿಲ್ರಿ ಅದು ನಾನು ಅವರು ಕೊನೆಯ ವರ್ಷದ ಹುಡುಗಿಯರ ಕಡೆ ನೋಡಾಕತಿದಾಗ ಅವರು ಕಿಸಿ ಕಿಸಿ ಅಂತ ನಗಾಕ ದ್ರು ಅ ನಗುವರಲ್ಲಿ ಅರ್ಥ ಇದೆ ಆದರೆ ಅದು ಸ್ವಲ್ಪ ಎಮೋಷನಲ್ ಆಗುವುದು ಆಗ್ಲೇಬೇಕು ಯಾಕಂದ್ರೆ ಇದೇ ಕೊನೆ ವರ್ಷ ಅವರಿಗೆ ನೆಕ್ಸ್ಟ್ ಎಲ್ಲೋ ಎಲ್ರು ಈಗ ಗೆಳೆಯರಾಗಿರ್ತಾರ ಈಗ ಎಲ್ಲೆಲ್ಲೋ ಹೋಗ್ಬಿಡ್ತಾರ ಅವ್ರಗ ಎಲ್ರಿಗೂ ಒ ಒಂದೇ ಕಾಲೇಜಲ್ಲಿ ಸೀಟ್ ಸಿಗುವುದು ಕಷ್ಟ ಮ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ ಹೌದ್ರಿ ಅಸಾಧ್ಯ ಅದು ಒಂದೇ ಕಾಲೇಜ್ಲ್ಲಿಂತ ಸಿಗಲ್ಲ ಅದೇನು ಜೆ ಆರ್ ಎಫ್ ಅಂತ
ಹಾ ಯಾವ್ದ ಎಕ್ಸಾಮ್ ಬರ್ದು ಈಗ ಅಲ್ಲಿ ಯಾರ್ ಪಾಸ್ ಆಗ್ತಾರೋ ಯಾರ್ ಪಾಸ್ ಆಗಲ್ಲೋ ಯಾರ ಎಲ್ಲಿ ಸಿಗುತ್ತೋ ಯಾರು ಬೇರೆ ರಾಜ್ಯಕ್ಕೆ ಹೋಗ್ತಾರೋ ಯಾರು ಏನ್ ಮಾಡ್ತಾರ ಅನ್ನೋದೇ ಗೊತ್ತ ತ್ತಲಾದ್ರಾಗ
ಹ್ಮ್ ಹೌದ್ರಿ ಮತ್ತೆ ನಿನ್ನೆ ಕಾರ್ಯಕ್ರಮದಲ್ಲಿ ನಮ್ಗೆ ಊಟ ಚೆನ್ನಾಗ್ ಮಾಡ್ಸಿದ್ರ ನೋಡಿ ರೊಟ್ಟಿ ಕೊಟ್ಟಿದ್ರಿ ರೊಟ್ಟಿ ಕೊಟ್ಟಿದ್ರು ಚಪಾತಿ ಕೊಟ್ಟಿದ್ರು ಸಿಹಿ ಐಸ್ ಕ್ರೀಮ್ ಕೊಟ್ಟಿದ್ರು ಪಾನ್ ಕೊಟ್ಟಿದ್ರು ಬೆಳೆದೆಲೆ ಕೊಟ್ಟಿದ್ರು ಚಪಾತಿ ಆಯ್ತು ಪನ್ನೀರ್ ಕರಿ ಆಯ್ತು ಎಲ್ಲಾ ಚೆನ್ನಾಗ್ ಮಾಡ್ಸಿದಿರರಿ
ಇಟ್ಟಿದ್ರು ಕಾಜು ಪನೀರ್ ಅಂದರು ಒಂದ್ ಸೈಡ್ ಆಗಿತ್ತು
ಹಾ ಹೌದ್ರಿ
ದ ಒಂದ್ ನಾಕೈದು ರೊಟ್ಟಿ ಮತ್ತ ಒಂದು ಎರಡು ನಾಲ್ಕೈದು ಚಪಾತಿ
ಹಾ ಹೌದ್ರೀ ಬಾಳ ಎಷ್ಟ ಉಂಟ ಆತವಪ ಚೈ ಚೆನ್ನಾಗ ಉಣಸಿದಿ ಅಲ್ಲಾ ನಿನೆ ಮಾಡಲ್ಲಲ್ಲವತ್ತ ನೀವ್ ಊಟ ಮಾಡಿದ್ರಿಲ್ರರಿ ಇಲ್ಲಿ
ತೊಂದ್ರ ಕೊೂಡಕತಾರಲ್ಲ ಅವ್ರಗ ಒಂದ ಒದ್ದು ಕಳಸಬಿಟ್ಟ ಯಾರವರು ತೊಂದರೆ ಕೂಡಕತಾರಲ್ಲ
ನಮ್ಗ್ ಬಾಳ ತೊಂದ್ರೆ ಕೊಡ್ತಾರ ಇಲ್ಲೆಲ್ಲಾ ಹುಡುಗರು ಸರಿಗಿಲ್ಲ ಅವರು ಮಹೇಶ್ ಅವ್ರ ಅಂತ
ನಮ್ಮತ್ರಬ ಹಂಗ್ ಮಾಡ್ಕೋಬೇಕ್ರಿ ನೀವು ಸರಿಗಿಲ್ಲ ನೀವು ಅವರಿಗೆ ಸಲಿಗೆಯಿಂದ ಮಾತಾಡಸುದು ಮೊದಲು ನಿಮ್ಮ ಪ್ರಾಬ್ಲಮ ರ ಅದು ದೊಡ್ಡ ತಪ್ಪ
ಹಾ ಹೌದ್ರಿ ಇದ ಹೌದ್ರಿ ಏನ್ ಮಾಡ್ತ ತ್ ನಮ್ ಅದು ಮೊದ್ಲಿಂದ ಬಂದ್ ಬಿಟ್ಟಟದ್ರೀ ಎಲ್ಲಾರ್ನು ಒಳ್ಳೆ ರೀಯ ಮಾತಾಡ ಒಳ್ಳೆ ಭಾವನೆ ಅಂತ ಕರೆಯೋದು ಅದು ನಾವ್ ಮೊದ್ಲಿದ್ದ ಬಂದ್ಬಿಟ್ಟ್ರಿ ಏನ್ ಮಾಡಕ್ ಬರಲ್ಲ
ಅದು ಈ ಕಾಲಕ್ ಸರಿ ಅನ್ಸಲ್ರಿ ನೀವು
ಹೌದ್ರಿ ಇದು ಕಲಿಯ್ ಆಯ್ತ್ರಿ ಯಾರ್ನ್ನ ನಾ ಒಳ್ಳೇದ್ರತ ಮಾತಾಡಿಸತಿೀವಿ ಅವರು ಒಳ್ಳೇರ್ ಇರಾರ ಲ್ರಿ ನಾವು ಮೇಲೆ ಹಾ ನಿಜ ರೀ ಅವ್ ಮೇಲ್ನೋಟಕ್ಕ ಅಷ್ಟೇ ಎಲ್ಲರೂ ಒಳ್ಳೆ ತರ ಕಾಣ್ತ
ಹಾ ಒಳ್ಳೆವರ್ ತರ ಕಾಣ್ತಾರ ಅವರು ನಿಜ ಮುಖವನ್ನು ತೋರ್ಸ್ ಬಿಡ್ತಾರ ಅವರು ನೀವ್ ಯಾವ್ ತರ ಬಿಹೇವ್ ಮಾಡ್ತಿರೋ ಅದ್ರ ಮೇಲೆ ಮುಂದಿನ ವ್ಯಕ್ತಿ ಬಿಹೇವ್ ಮಾಡ್ತಾರೆ
ಹಾ ನಿಜ ರೀ ಹ ಅದು ಮಾತ್ರ ಕ ನಾವು ಮಾತ್ರ ಎಲ್ಲವರಲ್ಲೂ ಒಳ್ಳೆ ರೀತಿಯಲ್ಲಿ ನಡ್ಕೊಂತೀವ್ರಿ
ಅವ್ರ ಹೇಗಿರ್ತಾರೋ ಹಾಗೆ ನಾವ ಇರ್ಬೇಕ್ರಿ
ಹಾ ಹೌದ್ರಿ ಅವರು ಹಗಿರ್ತಾರೆ ನಾವ್ ಆಗಿರ್ ಅವ್ರ ವ್ಯಕ್ತಿತ್ವಾವ ರೀತಿ ಇದ ನವು ಮೊದ್ ತಿಳಳ್ಬೇಕ್ರೀ ನಾವು ಆದ್ರೆ ಅವ್ರ ವ್ಯಕ್ತ್ವ ಹಗ ಅಂತ ತಿಳ್ಕೊಬೇಕಂದ್ರೆ ಅವ್ರ ಜೊತೆ ಮತಿ ನಾವು ಮುಂದುವರಿಬೇಕ್ರೀ ಅವ್ರ ಜೋಡಿ ಮಾತಾಡೋದಾಗ್ಲಿ ಅವ್ರ ಜೋಡಿ ವ್ಯಕ್ತಿತ್ವದಲ್ಲಿ ಹೊಂದ್ಕೊಳ್ಳೋುದಾಗ್ಲಿ
ಇಲ್ಲಾ ಅಂದ್ರೆ ಈಗ್ ಮಾಡ್ತಾರ ನೋಡ್ರಿ ನಾವು ಎಷ್ಟಂತ ತಡ್ಕೊಳ್ಳ ತಾಳ್ಮೆ ಅನ್ನೋದು ಅದಕ್ಕೂ ಒಂದು ಲಿಮಿಟ್ ಇರತ್ರಿ ಅವರು ಪದೇ ಪದೇ ಪದೇ ಅದನ್ನೇ ಪರಿಶೀಲಿಸ್ತಾರೀ ಅದು ಸರಿ ಅಂತ ಸಲದು
ಹ್ಮ ಸರಿ ಅನ್ಸಲ್ರಿ ನಿಜಲ್ಲ ಸರಿ ಅನ್ಸಲ್ಲ ನಿಮ್ಮ ತರಗತಿ ತರಗತಿಗಳು ಚೆನ್ನಾಗ್ ನಡತಿದಾವೇನ್ ನಿಮ್ಗೆ
ಇವತ್ತು ಮೊದಲನೇ ತಾರೀಕ ಐತ್ರಿ ಇದು ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್ ಒಂದ ಒಂದ್ ವಿಷಯ ಐತ್ರಿ
ಹಾ ಹೌದ್ರಿ ಪರಿಸರ ಅಧ್ಯಯನ ಮತ್ತು ಅವರ ಮಾಲಿನ್ಯ
ಹಾ ಇವತ್ತು ನೀರು ಮಾಲಿನ್ಯ ನೀರು ಮಾಲಿನ್ಯದ ವಿಧಗಳು ಮತ್ತು ಹೇಗ್ ಆಗ್ತಾವ ಏನ್ ಮಾಡ್ಬೇಕ ಹೇಗ್ ತಡೆಗಟ್ಬೇಕ ಅದನ್ನ
ಹ್ಮ್ ಈಗಿನ ಕಾಲದಲ್ಲಿ ನೀರುಮಲೆಿನ ಬಾಳ ನೀರು ಅನ್ನೋದು ಬಾಳ ಪ್ರಮುಖ ಸಂಪನ್ಮೂಲ ರೀ ಅದ್ರಲು ಬಾಳ ಕೆಡಸತ ಇವಾಗಲ್ಲಾ ನೀರು ಅನ್ನೋದು ಬಾಳ ಹ್ಮ್ ಬಹಳ ಮಾಲಿನ್ಯ ಮಾಡಕತ್ತ ಯೂರೋದ ದೊಡ್ಡ ಸಂಪನ್ಮೂಲಯ ಅದರಿಿಂದ ನಾವು ಪ್ರತಿದಿನಿಂದ ನಾವು ಹುಟ್ಟಿದಿಂದ ಸಾವಿವರೆಗೂ ನೀರು ಬೇಕ್ರಿ ನಾವು ಬೆಳಗ್ಗೆ ಎದ್ರು ನೀರ್ ಬೇಕು ನಾವವು ಏನೇ ಕೆಲ್ಸ ಮಾಡ್ಲು
ನೀರಿನ ಅವಶ್ಯಕತೆ ಬಾಳ ಇದೆ ರರಿ ಅದು ಸಾಮಾನ್ಯ ಜ್ಞಾನ ಇದ್ದವರು ಜ್ಞಾನ ಇದ್ದವ್ರೇ ಅದನ್ನ ಕೆಡ್ಸಕ ಈಗ ಮಾಲಿನ್ಯ ಆತಿರೋದು ಈ ಮೋ ಹಾ ಈಗ ಓದ ಇದ್ದವರು ವಿದ್ಯಾವಂತರೇ ಜಾಸ್ತಿ ಇದು ಮಾಡಕತ್ತಾರಿ ಮಾಲಿನ್ಯ ಈಗ ನೀವು ನಗರ ಪ್ರದೇಶಗಳಲ್ಲಿ ಹೋಗಿ ನೋಡಿ ಆದ್ರೆ ಆಹ ಚರಂಡಿಗಳು ಎಷ್ಟೋ ದೊಡ್ ದೊಡ್ ಚರಂಡಿಗಳು ಅಂತ ಇರ್ತಾವ್ರಿ ಅದ್ರಾಗಿ ವೇಸ್ಟ್ ಹಾಕ್ತಾರ ಅದು ತಪ್ರಿ ಅದೇ ನೀರನ್ನ ಫಿಲ್ಟರ್ ಮಾಡಿ ಮತ್ತತ್ ಅವ್ರಗ್ ಕೊಡ್ತಾರೆ ಅದನು ಗೊತ್ತಿಲ್ರರಿ ಅವ್ರಿಗೆ
ಹಾ ಹೌದ್ರಿ ಗೊತ್ತೇರಿ ಇವಾಗ ಅದನ್ನ ಫಿಲ್ಟರ್ ಮಾಡವಲ್ರಿ ಇವಾಗ ಕೆಲವೊಂದು ಕಡೆ ಅದು ಮಾಡ್ತಾರ ಅಂತ ಹೇಳ್ತಾರೀ ಮತ್ ಅದನ್ನೇ ನದಿಗಳಲ್ಲ ಯಾರ ಬಿಡ್ತಾರೀ ಹ್ಮ್
ನೀರನ್ನೇ ಫಿಲ್ಟರ್ ಮಾಡಿ ನಾವು ಕುಡಿಯಲು ಉಪಯೋಗಿಸುವಂತ ಪರಿಸ್ಥಿತಿನೂ ಬರಬಹದ್ರಿ
ಹಾ ಬರ್ತದ್ರಿ ಈಗ ಹಲವಾರು ಮುಂಬೈನಂತ ದೊಡ್ಡ ದೊಡ್ಡ ದೇಶಗಳಲ್ಲಿ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಅಂಂತದ್ರಲ್ಲಿ ಅದು ಅತ್ಯವಶ್ಯಕ ರೀ ಏನ ಮಾಡಕ್ ಬರಲ್ರ ಮಾಡ್ಲೇಬೇಕ್ರ ಅದು ನೀರನ್ನನ್ನು ಫಿಲ್ಟರ್ ಮಾಡಿ ಮತ್ತೆ ಅವ್ರ್ರನ್ನೇ ಬಳಸ ಬಳಕೆಯುವುದು ಬಹಳ ಪ್ರಾಮುಖ್ಯತೆ ಇ
ಈಗ ಏಳಾರು ದಿನಗಳ ಹಿಂದೆ ಮುಂಬೈ ಮತ್ತು ಪುಣೆಯಲ್ಲಿ ಒಂದು ಅ ಸುದ್ದಿ ಆ ಹಬ್ತಾ ಇತ್ತು ಏನಂದ್ರೆ ಮುಂದಿನ ಹದಿನೈದು ಅಥವಾ ಒಂದ ನಾಲ್ಕು ನವತ್ತೈದು ದಿನಗಳ ಒಳಗಡೆ ಮಳೆ ಬೀಳ್ಲಿಕ್ಂದ್ರೆ ಎರಡೂ ನ ನಗರಗಳಲ್ಲಿ ನೀರಿನ ಅಭಾವ ಮತ್ತು ಕೊರತೆ ಬಹಳ ಇರುತ್ತ ಆ ಮತ್ತು ಆಹ ಲಿಮಿಟ್ ಅಂದ್ರೆ ಇಷ್ಟೇ ನೀರ್ ಕೊಡ್ಬೇಕಂತ ಒಂದು ರೂಲ್ಸ್ ಐತ್ರಿ
ಹಾ ಹೌದ್ರೀ
ಅವರು ಏನು ಅವರು ಧರ್ಮ ಅಥವಾ ಅವ್ರ ಪುಣ್ಯ ಏನು ಗೊತ್ತಿಲ್ಲ ಕೆಲ ಕಳೆದ ಏಳು ದಿನಗಳಿಂದ ಅವ್ರೀಗ ಬಾಳ ಮಳೆ ಬಳ ಬರಗತ್ತ ಅದ
ಹ್ಮ್ ನಮ್ಮ ರಾಯಚೂರು ಮತ್ತೆ ಯಾದಗಿರಿ ಈ ಸುತ್ತಮುತ್ತ ನ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಒಂದು ಹನಿ ಮಳೆ ಬೆಳ್ತಾ ಇಲ್ರಿ ಏನ್ ಮಾಡ್ತರಿ ಎಲ್ಲಾ ರೈತರೆಲ್ಲ ಬಾಳಷ್ಟು ಬೆಳೆಗಳಗಳನ್ನು ಬೆಳೆದಾರ ಬೀಜ ಬಿತ್ತಾರ ಇದುವರಿಯಗಾಗಿ ಒಂದ ನೀ ಮಳೆನು ಬಳದಿಲ್ರರಿ ಬಹಳ ರೈತರು ಆತ್ಮಹತ್ಯೆ ಈಡಾಗ ನಮ್ ಕಡೆ ಒಬ್ ರೈತರು ಇದ್ದಾರೀ ಅವರು ಹೋದ ವರ್ಷ ಮತ್ತಿ ಮತ್ತ ಮೆಣಸನ್ಕಾಯಿ ಹಾಕಿದ್ರರಿ ಆದ್ರ ಮೆಣಸಿನ್ಕಾಯಿ ಬೆಳಲಿ ಬಹಳಷ್ಟು ನಷ್ಟ ಬಂತತ್ರಿ ಅವ್ರ ಮಗನ್ ಓದಿಸ್ತಾ ಇದ್ದಾರೆ ಅವ್ರ ಕಾಲೇಜ ಅಲ್ಲಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಓದಿಸ್ತ ಇದ್ದಾರೆ ಅದಕ್ಕ ಫೀಸ್ ಕಟ್ಟಕ ಅಂತ ಅವ್ರ ಮಗನ ಸ ಇದು ಕಾಲೇಜಿನ ಫೀಸ್ ಎಷ್ಟಿದೆ ಒಂದು ಲಕ್ಷ ಇದೆ ರೀ ಆದ್ರ ಒಂದು ಲಕ್ಷ ಫೀಸ್ ಕಟ್ಟೋಕ್ ಆಗ್ಲಿಲ್ರರಿ ಅವ್ರಿಗೆ ಅವರು ಬೆಂಗಳೂರಲ್ಲಿ ಸಿ ಎಂ ಆರ್ ಸಿ ಎಂ ಆರ್ ವಿಶ್ವವಿದ್ಯಾಲಯದ ಅಂತ ಇದರಿ
ಹಾ ಹಾ ಹಾ
ಹ ಆ ವಿಶ್ವವಿದ್ಯಾಲಯದ ಮಗನತ ಅದಕ್ ಅದಕ್ ಕಟ್ಬೇಕಂತ ಮತ್ತಿಷ್ಟು ಸಾಲ ಮಾಡಿದ್ರಿ ತಾಸು ಮತ್ತೆ ಇದು ಕೃಷಿ ಸಾಲ ಅಲ್ಲದೆ ಮತ್ತೆ ಹೊರಗಡೆಯಿಂದ ಸಾಲ ತಗೊಂಡ್ರೆ ಒಂದು ಹತ್ತು ಲಕ್ಷ ಸಾಲ ತಗೊಂಡ್ರು ಮಗನ ಮಗಳನ್ನ ಓದಿಸ್ತಾ ಇದರು ಇವಾಗ ಮತ್ತೆ ಆ ಸಾಲ ತೀರ್ಸಕ್ ಆಗ್ಲಾರದು ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡ್ರಿ ಏನ್ ಮಾಡಕ್ ಬರಲ್ಲಲ್
ಹ್ಮ್ ಅದಕ್ ಸಂಬಂಧಪಟ್ಟ ಇವ್ರ ಅಧಿಕಾರಿಗಳು ಏನ್ ಕ್ರಮ ಕೈಗೊಳ್ಳಲ್ಲಿ ಯಾಕಂದ್ರೆ ಈ ತರ ಆಗ್ತಾ ಇರ್ತಾವ ಅವ್ರಿಗೆ ಕಾಮನ್ ಸಾಮಾನ್ಯ ಸರ್ವೇ ಸಾಮಾನ್ಯ ಅನ್ಸಬಿಟ್ಟದ್ರಿ ಈಗೆಲ್ಲಾ ಅಧಿಕಾರಿಗಳಿಗೆ ಇವರು ಏನ್ ರೈತರು ಸಾಯ್ತಾರ ಅವ್ರ ಕಷ್ಟ ಅದು ಇದು ಅಂತ ಬಟ್ ಅ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಏನಾದ್ರು ಮಾಡಿದ್ರೆ ಯಾವ ರೈತನು ಆತ್ಮಹತ್ಯೆ ಪ್ರಯತ್ನ ಮಾಡಲ್ಲ ಹ್ಮ್ ಮತ್ತ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮಳೆ ಮಳೆ ಬರೋದು ಮತ್ತು ನೀರಿನ ಅಭಾವ ಜಾಸ್ತಿ ಎದ ಕಾಣ್ತಿರುತ್ತೆ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಗಳಿಗೆ ಎಷ್ಟು ಮಳೆ ಬರುತ್ತೋ ಅಷ್ಟು ಮಳೆ ನಮ್ಮ ಜ ಜಿಲ್ಲೆಗಳು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರಲ್ಲ ಆದ್ರೂ ಆ ಅದಕ್ ಸಂಬಂಧ ಪಟ್ಟಂತ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳಲ್ಲ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಮಳೆ ಬರುತ್ತ ಆ ಅದೆಲ್ಲ ನೋಡಲ್ಲ ಬರಿ ಆ ಪಬ್ಲಿಕ್ ಅಂದ್ರೆ ಜನರ ಮೇಲೆ ಹಾಕ್ಬಿಡ್ತಾರೆ ನೀವು ಅದು ಬೆಳೆಸಲ್ಲ ಇದು ಬೆಳಸಲ್ಲ ಗಿಡ ಮರ ಹಾಕ್
ಹ ನಮ ಕಲ್ ಕಲ್ಯಾಣ ಕರ್ನಾಟಕಕ್ಕಂತೂ ಅಕಾಲಿಕ ಮಳೆ ಆಗ್ತಿದೆ ರೀ ಅಕಾಲಿಕ ಮಳೆ ಅಂದ್ರೆ ಈಗಿನ ಕ ಒಂದು ಬಿಸಿಗಾಲ್ ಬ ಬರ ಬಿಸಿಲು ಮಳೆಗಾಲದಲ್ಲಿ ಬರ್ತ್ತೆ ಮಳೆ ಗಲ್ದಲ್ಲಿ ಬರ್ಬೇಕ ಮಳೆ ಬೇಸಿಗಲ್ದಲ್ಲಿ ಬರ್ತದೆ
ಆತರ ಆಗೋದ ಕಾರಣಗಳು ಏನಂತಾನೂ ಅದನ್ನ ಅವ್ರ ಕಂಡಹಿಡತಿಲ್ರಿ ಅವ್ರ ಏನು ಪೇಮೆಂಟ್ ಬರುತ್ತ ಅವ್ರಗ ಅವರ ಸ್ಯಾಲ್ರಿ ಬರತ್ೆ ಮುಗಿಯತ್ ಅವ್ರ ಕೆಲ್ಸ ಆಯ್ತು ಅವ್ರ ಮನಿ ಆಯ್ತು ಬಂದ್ ಆಫೀಸ ಅಲ್ಲಿ ಎರಡ್ ತಾಸ ಕುಂದರ್ಸ್ತಾರೀ ಕುಂದಿರ್ತಾರೀ ಯಾರು ಅವ್ರಿಗೆ ಕೇಳೋ್ರಿ ಇಲ್ಲಾ ಹೇಳೋರ ಇಲ್ರರಿ
ಹ್ಮ ಕೇಳೋರ ಎಲ್ ಎಲ್ರಿ ಎಲ್ರಿ ಇವಾಗ ಸರ್ಕಾರಿ ರಿ ನೌಕರಿ ಅಂದ್ರೆ ಅದೇ ರಿ ಸರ್ಕಾರಿ ನೌಕರಿ ಅಂದ್ರೆ ನಮ್ಗೆ ಯಾರು ಏನ್ ಮಾಡಕ್ ಆಗಲ್ಲ ಏನ್ ಮಾಡಕ್ಕ ಆಗಲ್ಲ ಅಂತ ಅವ್ರರು